ಹು ಹೇಳಾತ್ತಾ ಇದ್ದೆ.
ಏನ ಮಾಡತಿ?
ನಾ ಏನು ಮಾಡಕತಿಲ್ ನೋಡು ಅರಾಮಾ ಅದಿಯಾ?
ಆರಾಮದಿನ ನೀನ?
ಅರಾಮದಿನ ನೋಡು ನಾನು.
ಮತ್ತ ನಿಮ್ಮೂರ್ ಕಡಿ ಮಳಿ?
ನಮ್ಮೂರ್ ಕಡೆ ಮಳೆ ಆಗ ಕತ್ತೈತಿ ನಿಮ್ಮ ಕಡೆ.
ನಮ್ಮ ಕಡೆ ಇಲ್ಲಿ ಅವಾಗವಾಗ ಬರ್ತೈತಿ ಅವಾಗವಾಗ ಹೊಕ್ಕೈತಿ ಏನಿಲ್ಲ? ನಮ್ಮ ಅಪ್ಪಗ ಹಚ್ಚಿದ್ದೆ ನಮ್ಮಪ್ಪ ಆಗೇ ಇಲ್ಲ ಅಂತ ಅನ್ನತಿದ್ರ.
ಹೂ
ಕಡಲ್ಲಿ ಬೀಜ ಹಕ್ಯವ್ ಕರೆ ಆಗಿದ್ರೆ ಚಲೋ ಆಗತ್ತಿತ್ತ. ಆಗಿಲ್ಲ ಅಲ್ಲ ಏನ್ ಮಾಡುದು.
ಹೌದ ಉಳಾಗಡಿ ಬೀಜ ಹಾಕಿರೇನ್?
ಹಾ ಹೂ ಲೇ ಅದನ್ನ ಏನದ? ವಷ್ಟು ಹಾಕೀ ಬಂದಾರ ಹಾ
ಛೆ ಏನಂದ್ರ ಎಕೋ ಆಗತಿತ್ತ.
ಅಂದ್ರ ಹೆಂಗ?
ಯಾಡ್ಯಾಡ್ ಕೇಳಸಾಕ್ಕತ್ತವಾ?
ನಂದ?
ಹೂ ಇಲ್ಲಿದೊಂದು ಲೈವ್ ಆಗ ಒಂದು ಯಾಡ ಕ್ಲಾಸ್ ಅಕ್ಕವಾ?
ಹೌದ ಅನ್ ಲೈವ್ ಅಂದ್ರ ಇತ್ತ ಹಗರ್ಕ ಮಾತಾಡ್ಲಿ ಹೆಂಗ್ ಮಾತಾಡ್ಲಿ.
ಹೂ
ಹಾ ಸರಿ ಈಗ.
ಹಾ ಕೆಳಾಕತ್ತತಿ.
ಹ ಹಾ ಮತ್ತ ನಿಮ್ಮ ಊರ್ ಕಡೆ ಮೊಹರಂ ಹಬ್ಬ ಜೋರ್ ಮಾಡ್ತಾರ ಅನ್?
ಏನು ಗೊತ್ತಿಲ್ಲವ ನಂಗ ಅದರ್ ಬಗ್ಗೆ ನಾನ ಹೊರಗೋಗ ಏನು ನೋಡಿಲ್ಲ ವಟ್ಟ ಅದ್ಯಾಡಕ್ಕ. ಹತ್ತಿದ್ರು ಜನ ಎಲ್ಲಾ?
ಇದು ಏನಂತಂದ್ರ ಹ್ಮ. ನರ್ಸಿಂಗ್ ದು ಕಾಲೇಜ್ದು ಹೊರಗಿಂದು ಕೇಳಕತಿದ್ದೆ ನಾನು.
ನರ್ಸಿಂಗ್ ಅದ ಹೇಳಿದ್ನಲ್ಲೇ ನಮ್ಮಣ್ಣ ಹಿಂಗ್ ಅಂದ ಅಂತ ಫಸ್ಟ್ ಗೌರ್ಮೆಂಟ್ ಕಾಲೇಜ್ ಹಾಕ್ಬೇಕು ಆಮೇಲ್ ಖಾಸಗಿ ಕಾಲೇಜ್ಗಳು ಹಾಕ್ಬೇಕ. ಆ ಅಂದ್ರ ಅಂದ ಇದ್ರಾಗ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಒಳಗಾದ್ರ ಎಲ್ಲಾ. ಸೌಲಭ್ಯಗಳು ಇರ್ತಾವಂತ ಅಲ್ಲಿ ಆ ಖಾಸಗಿ ಕಾಲೇಜ್ ಒಳಗ ಏನು ಕೊಡೋದಿಲ್ಲ ಅವರು. ನಾವ್ ಇಲ್ಲಿ ಕಲ್ಯತೆವಂತ ಇರು. ಒಂದ ಡಾಕ್ ಸರ್ಟಿಫಿಕೇಟು ಕೊಡಲ್ಲ ಅವ್ರ. ಅದಕ್ಕ ಹಂಗೆಲ್ಲಾ ಐತಿ ಅದೆಲ್ಲಾ ಬೇಡ ಕಾಲೇಜ್ ಎಂತಲ್ಲೇ ಇರ್ಲಿ ಹೆಂಗ ಇರ್ಲಿ ಒಟ್ಟ ಗೌರ್ಮೆಂಟ್ ಕಾಲೇಜ ದಾಗ ಸೀಟ್ ಹಾಕ್. ನೀ ಫಸ್ಟ್. ಆ ಇಪ್ಪತ್ತ ಒಂದ್ ಸಾವಿರ ರ್ಯಾನ್ಕಿಂಗ್ ಅಂದ್ರ ಚಲೋನ ಸಿಗ್ತೈತಿ. ಎಲ್ಲಿದ್ರು ಸಿಕ್ಕರು ಒಟ್ ಗೌರ್ಮೆಂಟ್ ಕಾಲೇಜ್ದಾಗೆ ಹೋಗಿ. ಅಂತಂತಂದ ಆಮೇಲ್ ಬಿಟ್ರ ಫಾರ್ಮಸ್ ಇದ ಚಲೋ ಇರ್ತೈತಿ ನೋಡು ಎಲ್ಲಾ ಹಾಸ್ಪಿಟಲ್ದಾಗು ದವಾಕಾನೆ ಒಳಗೆ ಹೋಗಬೊದು. ದ ಎಲ್ಲಾ ಕಡೆ ಆ ಕೆಲ್ಸ ಸಿಗ್ತೈತಿ. ಖಾಲಿ ಏನ್ ಕುಂದ್ರು ಹಂಗಾಗಂಗಿಲ್ಲ ಅಂತ. ತ ಅಂದಿದ್ದ ಅದಕ್ಕ ಅಕ್ಷುತ್ ಅದಕ್ಕ ಮಾತಾಡ್ಬೇಕಂತಂತ ಅನ್ಕೊಂಡೆ ನಿಂಗ್ ಹಚ್ಚಿದೆ ನೋಡು.
ಇದು ಈಗ ನೋಡ ನಾ ಹೇಳ್ಕೊಂಡ್ ಹೋಗ್ತೀವಿ ನೋಡ ಕಾಲೇಜ್ ಲಿಷ್ಟ. ಏನ್ ಮಾಡ್ಬೇಕನ್ ಮಾಡಿನ ಅಂತಂದ್ರ ನಾನು. ಅ ಫಸ್ಟು ಇವೆಲ್ಲಾ ಗೌರ್ಮೆಂಟ್ದು ನೀವ್ ಹೇಳ್ದಂಗೆ ಎಲ್ಲಾರೂ ಅದ್ನೇ ಹೇಳಾಕ್ತಾರಲ್ಲ. ಅದ್ರೊಳಗ್ ಗೌರ್ಮೆಂಟ್ ಒಳಗ್ ಮತ್ತತ್ ಯಾವ್ದ್ ಚಲೋ ಇರ್ತೈತಿ ಲೈಕ್ ಹೆಂಗಂದ್ರ
ಗೌರ್ಮೆಂಟ್ ಒಳಗ ಇಲ್ಲ ಇದು ಫಸ್ಟು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬೆಂಗ್ಳೂರು.
ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬೆಂಗ್ಳೂರು ಅದ ಹಂಗ ಅಂತ ಒಂದು ಕಾಲೇಜ್ ಐತೇನು?
ಹಾ ನರ್ಸಿಂಗ್ ಕಾಲೇಜ್ ಅದ ಫಸ್ಟು ಆಮೇಲೆ ಅಲ್ಲೇ ಸಂಜೆ ಜೀವಂತ್ ಗಾಂಧಿ ಅಂತ ಏನೋ ಐತಂತ ಅದ ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಐದ ಇಲ್ಲಿ ಆದ ಕಾಲೇಜ್ ಅ ಅವ್ ಮೂರು
ಟ್ ರಾಜೀವ್ ಸೆಕೆಂಡ್ ಸಂಜೀವ್
ಹಾ ಅಟಲ್ ಬಿಹಾರಿ ವಾಜಪೇಯಿ.
ತಡಿ ಒನ್ ಸೆಕೆಂಡ್ ತರ್ಡ್ ವಾಜಪೇಯಿ.
ನಾಲ್ಕನೇದು ನಮ್ದು ಹುಬ್ಬಳಿ ಕಿಮ್ಸ್. ಆಮೇಲೆ ಹಾ ನಾಲ್ಕನೇದು ಆಮೇಲೆ ಮೈಸೂರ್ ಮೆಡಿಕಲ್ ಕಾಲೇಜು ಹುಬ್ಬಳಿಕಿತ ಮುಂಚೆ.
ಅದ್ಕಿಂತ ಚಲೋ ಐತಾ ಇದು?
ಮೈಸೂರ್ ಚೂಲೋ ಐತಿ.
ಹ್ಮ ಹ್ಮ ಹ್ಮ
ಕಿಮ್ಸ ಹಾಕ್ಬೇಕು ಆಮೇಲ್ ಬೆಳ್ಗಾಂ ಹಾಕು.
ಅದೇ ಬೆಳಗಾವ್
ಹಾ ಬೆಳಕ್ ಹಾ ಅದ ಆಮೇಲೆ ಚಲೋ ಇರುದಂತಂದ್ರ ದ ಅ ಕಲಿ ದಾರೊಡೆಲ್ಲ ಲಾಸ್ಟಿಗೆ ಹಾಕ್ಕಕ್ಕೆ.
ಅವು ಪ್ರೈವೇಟ್ ಅದಾವ್ ಎಲ್ಲಾ.
ಹಾ ಪ್ರೈವೇಟ್ ಆಮೇಲೆ ಹಾಕಕ್ಕೆ ಅವನ ಆ ಇದು ಗೌರ್ಮೆಂಟ್ ಟ್ಟು ಕಾಲೇಜ್ ಒಳಗೆ ಮತ್ತೆ ಯಾವ್ಯಾವ ಊರುದು ಹೇಳು ಶಿವಮೊಗ್ಗ ಕಾಲೇಜು
ಆ ಇದು ಬೆಳಗಾವ್ದ ಅದು ಒಂದು ಹೇಳಿದ್ನ. ಎಸ್ ಡಿ ಎಸ್ ಅಂತ್ ನೋಡ್ ಬ್ಯಾಂಗ್ಳೂರ್ ಒಳಗ್.
ಬೆಂಗಳೂರು ಅದ ಸಂಜೀ ಒಳಗ ಇ ಎಸ್ ಆಐ ಸಿ ಗುಲ್ಬರ್ಗ ಆದ ಹಾ ಅದೇ ಹಾ ಇ ಎಸ್ ಐ ಸಿ ಅಂತ ಅಂದ್ರ ಗುಲ್ಬರ್ಗ್ ಅದ್ ಅದ ಪ್ರೈವೇಟ್ ಕಾಲೇಜ್ ಗೂ ಅದ
ಇಲ್ಲ ಎರಡು ಗೌರ್ಮೆಂಟ್ವು
ಗೌರ್ಮೆಂಟ್ ಐತಿ ಇ ಎಸ್ ಐ ಸಿ ಪ್ರೈವೇಟ್ ಐತಿ ನೋಡು
ಇಲ್ಲ ಇದ್ರೊಳಗ್ ಸಿಟ್ ಮ್ಯಾಟರಸ ವೋಲಗ ಗೌರ್ಮೆಂಟ್ ಅಂತ
ಹ ಸರಿ ಗೌರ್ಮೆಂಟ್ ಇದ್ರ ಅದ ಚಲೋ ಐತೆನ ನೋಡ
ಬ್ಯಾಂಗ್ಳೂರ್ ಒಳಗ ಒಂದ್ ಐತಿ ಗುಲ್ಬರ್ಗಾ ಒಳಗ ಒಂದ್ ಐತಿ
ಈಗ ಯಾವ್ದಂತಂದ್ರ ಇ ಎಸ್ ಐ ಸಿ ಗುಲ್ಬರ್ಗ್ ಅದ ಚಲೋ ಐತಿ ಅಲ್ಲಿ ಹಾಕಿ ಇ ಎಸ್ ಐ ಸಿ ಬೆಂಗ್ಳೂರ್ ಹಾಕು ಅವನು ಕಂಟಿನ್ಯೂ ತಗೊಂಡು ಗೌರ್ಮೆಂಟ್ದಾಗ ಮತ್ ಯಾವ್ಯಾವ ಉಳ್ದು ಹೇಳು
ಹ ಗದಗ ತುಮ
ಇರ್ಲಿರು ತುಮಕೂರು ಹಾ ಅದ್ರ ಮ್ಯಾಲ ಮತ್ತ ಯಾವ್ದ
ತುಮಕೂರು ಐತಿ ರಾಯಚೂರು ಚಾಮರಾಜನಗರ ಮಡಿಕೇರಿ ಕೊಪ್ಪಳ ಚಿಕ್ಕಮಂಗಳೂರು ಚಿತ್ರದುರ್ಗ ಹಾವೇರಿ ಉಡುಪಿ
ಉಡುಪಿ ಉಡುಪಿ ಉಡುಪಿ ಶಿವಮೊಗ್ಗ ಫಸ್ಟ್ ಹಾಕು ಉಡುಪಿ ಹಾಕು ಆ ಶಿವಮೊಗ್ಗ ಹಾಕಿ ಇ ಎಸ್ ಐ ಸಿ ಎರಡು ಹಾಕು ಬೆಂಗ ಳೂರು ಗುಲ್ಬರ್ಗ ಹಾಕ ಆಮೇಲೆ ಇದನ್ನ ಹಾಕ ಯಾವ್ದಿದ ಏ
ಶಿವಮೊಗ್ಗ ಹಾಕಿ ಆಮೇಲೆ ಇ ಎಸ್ ಐ ಸಿ
ಹಾ ಮೆಗ್ಗಾನ್ ಹಾಸ್ಪಿಟಲ್ ಶಿವಮೊಗ್ಗ ಚಲೋ ಐತಿ ಆಮೇಲೆ ಇ ಎಸ್ ಐ ಸಿ ಗಳು ಆದ್ಮೇಲೆ ಇವ್ನ್ ಹಾಕ ಯಾವ್ಯಾವ ಅಂದ್ರ ಕೊಪ್ಪಳ ಚಾಮರಾಜನಗರ ನಗರ ಮಡಿಕೇರಿ ಇವೆಲ್ಲ ಅದಾವಲ್ಲಾ ಇವನೆಲ್ಲಾ ಹಾ ಇವು ಅಷ್ಟು ಏನು ನಮ್ಗ್ ಗೊತ್ತಿಲ್ಲದು ಅದಾವಲ್ಲ ಅವನು ಅಷ್ಟು ಒಂದೊಂದು ಒಂದೊಂದು ಹಾಕೊಂತ ಬಾ ನೋಡಿ ಹಾಕ ಕೆಸಿಂತ ಅಷ್ಟು ಗೌರ್ಮೆಂಟ್ ಮುಗುದಕುಳೇನ ಫಸ್ಟ್ ಮಂಡ್ಯ ಮಂಡ್ಯ ಚಲೋ ಐತಿ ನೋಡ ಮಂಡ್ಯ ಟಾಪ್ ಒಳಗೆ ಹಾಕ ಶಿವಮೊಗ್ಗ ಹಾಕಿ ಮಂಡ್ಯ ಹಾಕ್ಬೇಕು ಹಾಕಿದ್ರಾ
ಅದ ಶಿವಮೊಗ್ಗದ ಹಾಕ್ಕಣನಾ
ಹ್ಮ್ ಶಿವಮೊಗ್ಗಮ್ ಗಂದ್ ಚಲೋ ಐತಿ ಇಲ್ಲಾಂದ್ರೆ ಶಿವಮೊಗ್ಗದ ಮ್ಯಾಲ ಮಂಡೆ ಹಾಕ ಮಂಡ್ಯ ಚಲೋ ಐತಿ ಹಾಸನದಾಗಿದ್ದ ಇಲ್ಲ ಏನ್
ಹಾ ಐತಿ ಲಾ ಐತಿ ಐತಿ
ನಮ ಎಮ್ ಬಿ ಬಿ ಎಸ್ ಕಾಲೇಜ ದಾಗನು ಯಾವ್ಯಾವ ಲಿಸ್ಟ್ ವೈಸ್ ಐತ್ಲಯ ಲಿಸ್ಟ್ ಅದೇ ತರಾನ ಇದಕ್ಕೂ ಆಡ್ ಮಾಡ ನರಸಿಂಗಗೂ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹಾಕ್ಕೊಂತ ಬಾ ಫಸ್ಟ್ ಮಂಡ್ಯ ಹಾಸನ ಶಿವಮೊಗ್ಗ ಅವನೆಲ್ಲಾ ಮುಗಿಸಿ ಲಾಸ್ಟಗ ಚಾಮರಾಜನಗರ ನಗರ ಮಡಿಕೇರಿ ಕೊಪ್ಪಳ ಇವ ಏನನ ಅದಾವಲ್ಲ ಅಹ ಚಿಕ್ಕಮಂಗ್ಗಳೂರೆಲ್ಲಾ ರೀಸೆಂಟ್ ಆಗಿ ಈ ಈಗ ಆಗಿದಾವ್ವ ಅವನೆಲ್ಲ ಹಾಕಿ ಆಮೇಲೆ ಫಸ್ಟ್ ಪ್ರೈವೇಟ್ ಒಳಗ್ ಬಂತಂದ್ರ ಆರ್ವಿ ಹಾಕು ರಾಮಯ್ಯ ಹಾಕು ರಾಮಯ್ಯ ಹಾಕಿದಕ್ಕೆ ನ ಯಾವ್ದಿದ ಧಾರವಾಡ ಹುಬ್ ಬೆಳಗಾಂ ಕೆ ಎಲ್ ಈ ಹಾಕ ಬೆಳಗಾಂ ಕೆ ಎಲ್ ಈ ಮುಗಿಸಿ ಧಾರ್ವಾಡದಾಗಿನ್ ಎಸ್ ಡಿ ಎಂ ಹಾಕ ಧಾರವಾಡದಾಗಿನ ಕೆ ಎಲ್ ಈ ಹಾಕು ಎಸ್ಡಿಎಂ ಉಡು ಪಿ ಇದ್ರ ಉಡುಪಿ ಹಾಕು ಎಸ್ ಡಿ ಎಂ ಗಳು ಎಲ್ಲೆಲ್ಲಿ ಅದಾವಲ್ಲ ಸೀಟ್
ಎಸ್ ಡಿ ಎಂ ಧಾರವಾಡ ಒಂದ ಐತಿ
ಹ ಧಾರವಾಡ ಎಸ್ ಡಿ ಎಂ ಒಂದ ಹಾಕು ಕೆ ಎಲ್ ಈ ಗೋಳ ಹಾಕು ಅದು ಬೆಂಗಳೂರ್ದಾಗಿನ್ ಕೆ ಎಲ್ ಈ ಗೋಳ ಅಷ್ಟ್ ಚಲೋ ಇಲ್ಲ ಮತ್ತ ಅ ಇದು ಇಲ್ಲಿದಷ್ಟು ಕೇಲಿಗಳು ಚಲೋದಾವ ಬೆಳಗವಿ ಕೇಳಲಿ ಚಲೋಯ್ತಿ ಧಾರವಾಡ ಕೇಳಲಿ ಚಲೋಯತಿ ಹುಬ್ಳಿ ಅದೇ ಧಾರವಾಡ ಹುಬ್ಬಳಿ
ಕೇ ವಿಜಯಂಗೈತೆ ಸುಳ್ಳಯಾ
ಕೆ ವಿಜಿ ಸೋಳಿಯಾ ಸುಳ್ಯ ಹಾ ಕೆವಿಜಿ ಆಐ್ತಲೆ
ಆರ್ ಕೆ ಕಾಲೇಜ್ ಮಂಡೇ
ಮಂಡೇದಾಗಿನ ಚಲೋ ಐತಿ ಪ್ರೈವೇಟ್ ಗೊತ್ತಿಲ್ಲ ಪ್ರೈವೇಟ್ ಒಳಗಂಗ ನೋ ಅಂದ್ರೆ ಸುಳಿಯ ಇದು ಮ್ಯಾಲ ಇರ್ಲಿ ಇವು ಅಷ್ಟು ಆದ್ಮೇಲೆ ಅ ಧಾರವಾಡ ಎಸ್ ಡಿ ಎಂ ಏನ್ ಮುಗಿತೈತ್ಲ ಅದ್ ಮುಗಸಿದ್ ಕೂಲೆ ಸುಳ್ಯದ ಹಾಕು ತ್ತ ಮೀನಾಕ್ಷಿ ಅಂತ ನಾತಿದ್ದನ್ನ
ಹಾ ಹೌದ ಇತ ನಿಟ್ಟೆ ಮೀನಾಕ್ಷ ಅ
ಟ್ಟೆ ಅಂತನ ಒಂದ್ಐತಿ ಮೀನಾಕ್ಷಿ ಅಂತ ಎನ್ನೋ ದ ಐತಿ ಒಟ್ಟ ಮಂಗಗಳೂರ್ದಾಗಿ ನಾವು ಹಾಸ್ಪಿಟ್ ಅವು ವು ಒಂದ್ ದವಾಖಾನೆ ಇದದಾವಲ್ಲ ಅವು ಚಲೋ ಅದಾವ ಅಂತ ಇರ್ತ ಅಂತ ಅಂದಿದ್ದ ಅವನು ಹಾಕು ಬಟ್ ಎಲ್ಲಾ ಕಾಲೇಜ್ಗಳು ಹಾಕು ಅಂದಾಗ ನ ವಷ್ಟ್ ಗ್ಯಾಪ್ ಬಿಡ್ಬಾರ್ದ ಹಾಕುದ್ರಾಗ ಏನು ತಪ್ಪಿಲ್ಲ ಆದದ್ರ ಕಡಿಮೆ ಹಾಕಿದ್ರಾಗ ಸಿಗ್ಲಿಲ್ಲ ಅಂದ್ರ ಕಷ್ಟ ಆಗ್ ಗೊತ್ತಲಾ ಅದಕ್ಕ ಮತ್ತ ಇಂಜಿನಿಯರಿಂಗ್ದನು ಹಂಗೆ ಮಾಡ್ಬೇಕ
ಹ್ಮ ಈ ಸದ್ದ ನೋಡ ಇದು ಬರ್ಕೊಂತಾನೆ ಹೋಗ್ತೇಂತಡ ಫಸ್ಟ್ಗೆ ಅಂದ್ರೆ ಲಿಸ್ಟ್ ಅಲ್ಲಿ ಹೋಗಿ ಕಂಪ್ಯೂಟರ್ ಹೋಗ ಯಾಕೆ ಕೊಟ್ಟವಿ ಅಂದ್ರ ಹಂಗತ್ಲೆ ಹಾಕ್ತಾರಲ್ಲ ಅವ್ರು ಅದರ ಸಂಬಂಧ ಅಷ್ಟೇ ಹಸರ್ ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ನೋಡು ಎಲ್ಲಾ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಒಳಗ ಫಸ್ಟ್ ಯಾವ್ದ್ ಅಂತಂದ್ರೆ ರಾಜೀವ್ ಗಾಂಧಿ
ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸಾ ಅದ್ರದ್ದ ಕೋಡು ಗೊತ್ತಿಲ್ಲ ನಂಗಂಗ ಒಟ್ಟು ಕೋಡ್ಗಳು ಸಿಕ್ಕಿದ್ ಕಾಲೇಜ್ ಗಳು ಹಾಕು ಅ ನನ್ಗೆ ರಾಮಯ್ಯ ಕೋಡ್ ಸಿಗ್ಲಿಲ್ಲ ಅದಕ್ಕೆ ಕನ ಹಾಕಿರ್ಲಿಲ್ಲ ಅರ್ವಿ ಒಂದ್ ಹಾಕಿದ್ನಿ ಬಟ್ ರಾಮಯ್ಯದವರ ಅರ್ವಿಗ್ ಬರ್ತ ಇತರ ನೋಡ್ ಕಲೆ ಅಕ್ಕ ಅಂತ ಅಂದ್ಲ ಅಕಿ ಅಕ್ಕ
ರಾಮಯ್ಯದವರ ಆರ್ಮಿಗಿ ಬರ್ತಾರೆ
ಹಾ ಬರ್ತಾರಂತ ಏನಾರ ಕಾನ್ಫರೆನ್ಸ್ ಇದಿರ್ತಾವಲ್ಲ ಹ್ ತಗೊಂಡಿರ್ತಾರಲ್ಲ ಲೆಕ್ಚರ್ ಗಳು ಅವಾಗೆಲ್ಲ ಅಹ ಅರವಿಗೆ ಬರ್ತಾರಂತ ರಾಮಯ್ಯದವ್ರ ಅದಕ್ಕ ಫಸ್ಟ್ ಅರ್ವಿ ಹಾಕ ಅದು ಸಿಕ್ಕರ ಚಲೋ ಅಂತ ಆನ್ಲ ಪಾಕಿ ಅದಕ್ಕೆ ಕೋ ಡನು ಇರಬೇಕು ಕಾಲೇಜು ಇರು ಅಂತ ನೋಡಿ ಹಾಕ ಬಟ್ ಈಗ ಏನಂದ್ರ ಫಸ್ಟ್ ಕಾಲೇಜ್ಲ್ಲಿ ಸ್ಟಡಿ ಮಾಡ ಆಮೇಲೆ ಅದ್ರ ಕೋಡ್ ಸರ್ಚ್ ಮಾಡ್ಕೊಂತ ಕುಂದ್ರಾಗ ಬರ್ತೈತಿ ಎರಡುೂ ಮಾಡ್ತಿ ಅಂದ್ರ ಈಗ
ಇಲ್ಲ ಕಾಲೇಜ್ ಲಿಸ್ಟ್ ಅಷ್ಟು ಐತ ನನ್ ಕಡೆ ವಿತ್ ಕೋಡ್ಸ್ ಎಲ್ಲ ಆಐ್ತ ನಮ್ಮ್ ಕಡೆ
ಸೀರೆಲ್ದಾಗಿಗ್ ಬಾರಿಯ
ಹ ಅದೇ ಅಷ್ಟೇ ಮಾಡ್ಬೇಕು ಈ ಸದ್ದ ನಾನು ಅದು ಗೊತ್ತಾಗೋಲ್ದು ಯಾವ್ದ್ ಫಸ್ಟ್ ಯಾವ್ ಸೆಕೆಂಡ್ ಅದು ಗೊತ್ತಾಗೋದತ್ತು
ರಾಜೀವ ಗಾಧಿ ಅದನ್ನ ಹಾಕ ಹ ಬೆಂಗಳು ಸ ಹಾ ಅದನ್ನ ಹಾಕ
ಅ
ಆಮೇಲೆ ಮೂರ್ನೇದ್ ಯಾವ್ದ್ ಹಾ ಕೇಳು ಬೆಂಗ ಳೂರಗನು ಮತ್ ಗರ್ಮೆಂಟ್ ಕಾಲೇಜ್ ಅಟಲ್ ಬಿಹಾರಿ ವಾಜಪೇಯಿ ಐತೆೇನ್ ನೋಡು
ಹ ಐತ ದ ಹಾಕ್ಲ ಮೂರನೇದಕ
ಇದುಕ ಹಾಕೋದನ್ನ
ಬ್ಯಾರವಕ್ಕಿಂತಾನೂ ಅದ ಹಾಕ್ಲ ಮಂಡಿ ಅವಕರ್ಗಿಂತಾನ
ಹಾಕ ಅದ್ ಹಾಕ್ ಫಸ್ಟ್
ಮಂಡಕ್ಕಿಂತ ನ ಅಟಲ್ ಬಿಹಾರಿ ಅಗ್ಲಿ
ಹಾ
ಒನ್ ಸೆಕೆಂಡ ಇರ್ಲಿ ಅಚ್ಚುವಂತೆ